ಹಾ ಆರೋಗ್ಯವೆಲಾ ಕ್ಷೇಮವೇ
ನಮ್ಮದು ಆರೋಗ್ಯ ತುಂಬ ಆರಾಮವಾಗಿದೆ ನಿಮ್ಮದು ಹೇಗೆ?
ನಮ್ಮದು ಎಲ್ಲಾ ಕ್ಷೇಮವಾಗಿದ್ದೆ ಆರಾಮದಾಯಕವಾಗಿದ್ದೆ. ಹೇಗಿದೆ ನಿಮ ಹಾ ಎಲ್ಲಾ ಸುಸಿತವಾಗಿ ಚೆನ್ನಾಗಿ ನಡೀತಾ ಇದೆ.
ಆರಾಮ ವಿದ್ದೀರಾ
ಹಾ ಆರಾಮ ಆತೆ
ಹುಂ
ನಿಮ್ ನಿಮ್ಮ ಕಡೆ ಹೇಗಿದೆ ವಾತಾವರಣ
ನಮ್ಮ ಕಡೆ ವಾತಾವರಣ ಇಲ್ಲಿ ತುಂಬಾ ತಂಪಾಗಿದೆ ನಾನು ಇಲ್ಲಿ. ಇಲಿ ಗೊತ್ತತಲ್ವ ನಿಮಗೆೆ
ಹಾ ದಕ್ಷಿಣ ಕನ್ನಡ ಜಿಲ್ಲೆ
ಅಲ್ಲಿ ಬರುವ ಮಂಗಳೂರು ಎಂಬ ಪ್ರದೇಶದಲ್ಲಿ ವಾಸವಾಗಿದ್ದೀನಿ ನಾನು ಈಗಾ
ಹಾ ಹಾ ಸಮುದ್ರ ಮಂಗಳೂರು ಸಮುದ್ರದಡಿ ಅಲ್ಲಿ ಯಾವ್ದು ಶಿವನ ದೇವಸ್ಥಾ ತಾನೇ ಇದ್ದೆ ಅಂದು ಶಿವನ ಉಡುಗೇರಿ ಮಂಗಳೂರಿನಲ್ಲಿ ನಾನು ಒಂದು
ಹಲೋ
ಅಂದು ಇದು ಪ್ರವಾಸಿ ತಾಣ ಎಂದು ನಾ ಕೇಳಪಟ್ಟಿದ್ದೆ
ಮಂಗಳೂರು ಒಂದು ಪ್ರವಾಸಿ ತಾಣ ಮತ್ತು ಇಲ್ಲಿ ಬಂದರು ಇದೆ ಹಡುಗು ನಿಲ್ಲುವ ಸ್ಥಳ.
ಹಾ ನಾನು ಅಲ್ಲಿ ಬಹಳಷ್ಟು ಬೇರೆ ಭೇಟಿ ಮಾಡಿದ್ದೇನೆ ಭೇಟಿ ನೀಡಿದ್ದೇನೆ ಅಲ್ಲಿ
ಹುಂ ಭೇಟಿ ನೀಡಿ ಏನು ಮಾಡಿದ್ದೀರಾ ನೀವು ಮ
ಅಲ್ಲಿ ದೇವಸ್ಥಾನ ಇದೆ ಅಲ್ಲಾ
ಹ್ಮ್
ಮಂಗಳೂರಿನಲ್ಲಿ.
ಹೌದು ನಿಮ್ಮ ಹತ್ತಿರ ಯಾರೋ ಒಬ್ಬ ವಿದ್ಯಾರ್ಥಿ ಬಂದಿದ್ದಾರೆ ಅಲ್ವಾ ಅವರು ಯಾರು.
ಶಾಂತ ಅವರು
ಏನುಮ್ಮ ಅಂದು ಕೇಳುತ್ತಿದ್ದಾರೆ ನಿಮ್ಮನ್ನು ಅವರು.
ಅವರು ಇದು ಎಲ್ಲಾರ ವೀಕ್ಷಣೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ಏನೇನು ಮಾಡುತ್ತಿದ್ದಾರೆಂದು. ವಿಕ್ಷಣೆಗಾಗಿ ಬಂದಿದ್ದಾರೆ.
ಮತ್ತೆ ಅವರು ಕೂಡ ಎಚ್ ಎಂ ಸಿ ಮೆಂಬರ್ ಅಂತೆ.
ಹಾ ಅವ್ರೇ ಎಚ್ ಎಂ ಸಿ ಮೆಂಬರ್.
ಮತ್ತೆ ಎಲ್ಲವು ಆರಾಮವಾಗಿ.
ಹಾ ಎಲ್ಲಾ ಆರಾಮವಾಗಿದ್ದು.
ಬಂದರು. ಸಂಗಮೇಶ್ ಅವರು ಕೂಡ ಇಲ್ಲಿ ನಮ್ಮ ಹತ್ತಿರ ಬಂದರು. ಮುಂದೆರಡು ಮಾತಾಡ್ರೋ. ಮುಗಿದು ಹೋಯ್ತೆನು ನಿಂದು ನಂಗು ಹಚ್ಚು ಇದು ಆಯ್ತು. ಬಾಬಾ ಅಖಡಕ್ಕೆ ಇಳಿದು ಬಿಡು ನೀನು ಅಖಡಕ್ಕೆ ಇಳಿದ್ ಬಿಡು ಇವತ್ತು. ಯಾರ ಮಾತಾಡ ಕೊಡಬೇಕ. ನಮ್ದು ಆಯ್ತು ನೋಡು ಬೇಕಾದ್ರೆ ಬಾ. ನಾ ಹಚ್ಚಿತಿನಪ್ಪ ನಿನಗ. ಹಲೋ ಇಲ್ಲ ನಂದು ಕಂಪ್ಲೀಟ್ ಆಯ್ತ್ ಇವತ್ತು ಲಾಸ್ಟ್ ಕಾಲ್.
ಹಾ ಕೇಳಿಸ್. ಇದೆ ನೀವು ಏನು ಬೇರೆಯವ್ರ ಜೊತೆ ಮಾತಾಡ್ತಿದೀರ ಅನಿಸ್ತು.
ಹೌದು ಅವರು ಸಂಗಮೇಶ್ ಅವರು ಬಂದಿದ್ರು ಅವರದ್ದು ಕೂಡ ಕೆಲಸ.
ಹಾ ಕೆಲಸ ಕೇಳ್ಕೊಂಡು ಬಂದಿದ್ರ. ಯಾಕೊ ನಿಮ್ಮ ಧ್ವನಿ ಸರಿಯಾಗಿ ಕೇಳುತಿಲ್ಲ ಇಲ್ಲಿ. ಬಹಳಷ್ಟು ಗಲಟೆ ಆಗುತ್ತಿದೆ. ನಿಮ್ಮ ಧ್ವನಿ ಕೇಳುತ್ತಿಲ್ಲ ನಮಗೆ ಇಲ್ಲಿ. ಹಲೋ ಆಕಾಶ್. ಆಕಾಶ್ ಅವ್ರೇ ನಿಮ್ಮ ಧ್ವನಿ ಯಾಕೋ ನಿಂತು ಹೋಗಿದೆ. ಹಲ್.